ಲೋ ಹ ಆ ಪಾರ್ಸಲ್ ಮಾತಾಡ್ಬೋಡ ಪ
ಹ ಹ ಹಲೋ
ಏನ ಯಾವ
ಏನಿಲ್ಲಾ. ನೀ ಬರ್ತೀರ ಬಾ ನಿಂದ
ಏಂತೇನಾ
ಆ
ಹ ನ್ ಮಾಡರ ಏನ್ ಆಯ್ತ
ಏನಿಲ್ಲ ನೋಡ್ ಸುಮ್ಮ್ ಕುಂತಿ ನೋಡ ಸ ಕುತ್ ನೋಡ ಮಲ್ಲಿಗ್ ಪೋನಸಿದ್ದೇನ ಅಲ್ಲುಗ ಫೋನ್ ಹಚ್ಚಿದ್ದಿ.
ಹಚ್ಚಿದೇವಮ್ಮ ಒಂದ ಅವಾಗ ಒ ಎಂಟವರೆ ಎಂಟುವರೆಗೆ ಹೆಚ್ಚಿದ್ದೆ ಎಂಟುವಗೆ ಹೆಚ್ಚಿದ್ದೆ ಅವಾಗ ಇದಕ್ಕ ಹೋಗಿದ್ದನಂತ ನಾ ಅಲ್ಲೇ ಇತ್ತ ಊರಾಗ
ಇದು ಪನ್ನ ತಗೊಬಂದಿ ಏನ್ ಯಾವ್ದ್ ಪನ್ನ. ಪೆನ್ನ್ ಪೆನ್ನ್ ಮತ್ತ ಹೆಂಗ್ ಮಾಡ್ತ್ ನೋಡ ಅದ.
ಆ
ಇನ್ನ್ ಎಷ್ಟ್ ತುಗೋಬಂದಿ.
ಒಂದ ಎರಡಾ
ಎಲ್ಲಾ
ಹವರ್ಕಂತ ಮೈಸೂರಿಲ್ಲಿ ಹಾಕಿ ಬೈಟ್ ಹಾಕೇಂದ್
ಹೌದು ನಾ ಏನ್ ಹೇಳಿದಪ್ಪ ಈ ಹೆಸರು ಹೇಳ್ ಬೇಡಾ ಆ ಕಿಲ್ಲಳ್ ನೋಡ್ಲೆ ಮಗಾ ಕಿಲ್ಲಾಳ್ ನೋಡ್ಲೇಗ. ಯಾರು ಓವರ್ ತೆಗ್ದರ್ ಅವ್ನೆ
ಹೂ ಹೂವಕ ಬಿದ್ದೀರ ನೀವೇ ಬಿದ್ದಿರಿ ಅಲ್ಲಿ್ದಕ್ಕೆ ನೀನ ಅ ಅ ನೀ ಬರದ ನಾ ವಯಷ್ಣ ಮಾಡಿದ್ದೆ ಅದಕ್ಕೆ ಹೋಗಫೋನ್ ಮಾಡ ಫೋನ್ ಇಟ್ಟ ಆ ನಿಮ್ ಹುಗ ಹಸ್ಕಿ ಮೆ ಆ ಡಬ್ಬ ನನ್ ಹೋಗಕ್ ಹಸ್ಕಿ ಮೆ ಆಗ್ತ ಡಬ್ಬ ನ